ಹಲೋ ಹಾ ಕೇಳಸಿದ್ದ ಹೇಳ್ರಿ ಬಸವರಾಜ್ ಅವರೆ
ಹಲೋ ರಾಹುಲ್ ನಮಸ್ಕಾರ ಸರ್
ಹಾ ನಮಸ್ಕಾರ ಸರ್ ಹೇಳಿ
ಹ ಎಲ್ಲಾ ಊಟ ಎಲ್ಲಾ ಆಗಿದ ಎಲ್ಲಾ
ಹಾ ಆಗಿದ್ದೀರಿ ನಿಮ್ದು
ಮತ್ತೆ ಆಗಿದೆ ಮತ್ತೆ ಏನ ನಿಮ್ ಹೊಸ ದಲ್ಲಿ ಇವತ್ತು ಏನೇನ್ ಕೊಟ್ರೂ ಊಟಾ
ವಸತಿ ನಿಲಯದಲ್ಲಿ ನಮ್ಗೆ ಇವತ್ತು ಹ್ಮ್ ಶಾವಗೆ ಪಾಯಸ
ಹೌದೌದು ಬಹಳ ಅತ್ಯುತ್ತಮವಾಗಿ ಎಲ್ಲಿ ಊಟ ಮಾಡಿದಿದ್ದಾರೆ ಸಾವಿಗೆ ಪಾಯಸಾ ಕೊಟ್ಟಿದ್ರು ಹೌದತಾನೇ
ಹೌದೌದು ಬಾರಿ ಚೆನ್ನಾಗಿ ಮಾಡಿದ್ರು
ಭಾರಿ ಚೆನ್ನಾಗಿತ್ತು ಇವತ್ತು ನಿಮ್ಮ ಹೊಸವಾಳನ ಶಾಮರಾವ್ ಕುಲಕರ್ಣಿ ಬಂದಳಿಂದ ಸ್ವಲ್ಪ ಊಟಾ ಎಲ್ಲಾ ಚೆನ್ನಾಗಿ ಕೊಡ್ತಾ ಇದ್ದಾರೆ
ಹಾ ಚೆನ್ನಾಗಿ ಕೊಡ್ತಾ ಇದ್ದಾರಿ ಎಲ್ಲಾ ಸ್ವಲ್ಪು ಹುಡ್ರಿಗೆ ಶಿಸ್ತು ಎಲ್ಲಾ ಕಲಿಸ್ತಿದಾರ ಅವರು ಈ ಮೊದಲಿದ್ದಿದ್ದು ಮೊದ್ಲಿದ್ದವರೆೆಲ್ಲಾ ಅಷ್ಟ ಇದನ್ ಮಾಡ್ತಿದ್ದಿಲ್ಲ ಇವ್ರ ಎಲ್ಲಾ ಈಗ ಸ್ವಲ್ಪು ಹುಡ್ರಿಗೆ ವ್ಯವಸ್ಥೆ ವ್ಯವಸ್ಥೆಲ್ಲ ಸರಿ ಮಾಡಾಕತ್ತಾರ
ಹ ರಾಹುಲ್ ಸ್ವಲ್ಪ ಈ ಕೇಳಿ ಮೊದಲು ನಿಕಟ್ಟಪೂರ್ವ ವಡನಾದಂತ ಡಾಕ್ ಸರ್ ಬಸವರಾಜ್ ನಾಡಿಗೆರ್ ಸರ್ ಅವರು ನನ್ಗೆ ಬಾಳ ಹೆಮ್ಮೆಯ ದುಃಖದ ಸುದ್ದಿ ತಂದ ಯಾಕಂದ್ರೆ ಅವರು ಕೃಷಿ ಮಹಾವಿದ್ಯಾಲಯ ಭೀಮರಾಯನ ಗುಡಿಯಿಂದ ವರ್ಗಾವಣೆ ಗೊಂಡ್ ಬೀಟ್ರನ್ಸುತ್ತೆ
ಹಾ ಹೌದ್ರಿ ಇಲ್ಲಿಂದ ಅವ್ರನ ಫಸ್ಟ್ ರಾಯಚೂರ ಒಳಗ ಇದ್ರು ರಾಯಚೂರಿಂದ ಮತ್ತೆ ಭೀಮ ರಾಯನ ಗುಡಿ ಬಂದು ಇಲ್ಲಿ ಒಂದು ನಾ ಐದಾರು ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿ ಇಲ್ಲಿಂದ ಎರಡು ವರ್ಷ ವಾರ್ಡನ್ ಆಗಿ ಸೇವೆ ಸಲ್ಲಿಸಿದ್ರು ಮತ್ತೆ ಎರಡ್ ವರ್ಷ ಈ ವಾರ್ಡನ್ ಸೇವೆ ಮುಗಿದ- ಮೇಲೆ ಈಗ ಅವರು ಇಲ್ಲಿಂದ ಗಂಗಾವತಿ ಕಾಲೇಜ್ಗೆ ವರ್ಗಾವಣೆಗೊಂಡಿದ್ದಾರೆ.
ಇವ ಇಲ್ಲಿಂದ ಗಂಗಾವತಿ ಕಾಲೇಜ್ಗೆ ಅವರ ವರ್ಗಾವಣೆ ಕರ್ನಾಟಕ ಸರ್ಕಾರದಿಂದ ಆದೇಶ ಹೊರಿಸಿದ್ದಾರೆ ಒಂದು ಕೃಷಿ ಕ್ಷೇತ್ರದಿಂದ ನಮ್ಮ ಕುಲ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಬಿ ಹನುಮಂತಪ್ಪ ಅವರು ವರ್ಗಾವಣೆನ್ನು ಮಾಡಿದ್ದಾರೆ ಯಾಕಂದ್ರೆ? ಪ್ರತಿ ಐದ ವರ್ಷಕ್ಕೊಮ್ಮೆ ವರ್ಗಾವಣೆ ಆಗೋದು ಬಿಡೋದು ಸಹಜ ಪ್ರಾಧ್ಯಾಪಕರು ಈ ಕಾಲೇಜಿಗೆ ಬರ್ಬಹುದು ಬೇರೆ ಕಾಲೇಜಿಗೆ ಹೋಗ್ಬಹುದು ನನಗೆ ಇನ್ನೊಂದ ಏನಂದ್ರೆ ನಮ್ಮ ಪ್ರಾಧ್ಯಾಪಕ ಪರಿಸರ ಪ್ರಾಧ್ಯಾಪಕರಾದ ಡಾ. ಬಿ ಕೆ ಪಾಟೀಲ್ ಅವರ ಗುರು ಶಿಷ್ಯರು ಆಗಿರ್ಬೋದು ಮತ್ತು ಆಪ್ತ ಮಿತ್ರರು ಕೂಡ ಆಗಿರ್ಬೋದು ಅ ತಾನಿ ನ್ ಮಾಡಕ
ಅವರು ಇಲ್ಲಿನಂದ ಅವರು ಅವ್ರು ಓದ್ಬೇಕಾದ್ರುನು ಅವರು ಗುರುಗಳ ಇದ್ರಂತ ಮ ಈಗ ಮತ್ತೆ ಅವರು ಅವರ ಸಹ ಶಿಕ್ಷಕರಾಗಿದ್ರು ಮತ್ತೆ ಇವರು ಡಿ ಕೆ ಗುರುಗಳು ಅದಾರಲ್ಲ ಇವ್ರು ಇವ್ರಿಗೆ ಯಾವುದೇ ತರದಂತ ದೂರವಾಣಿಗಳಿಂದ ಅವ್ರಿಗೆ ಏನೇ ಬಂದ್ರುನು ಅವರು ಅದು ಗ್ರೂಪ್ ಒಳಗೆ ಇದ್ದಿದ್ದಿಲ್ಲ ಸಂಘಟ ಗ್ದಿದ್ದಿಲ್ಲ ಆ ಸಂಘಟೆಯಿಂದ ಏನೇ ದೂರವಾಣಿ ಬಂದ್ರು ಇವರೇ ಅವ್ರಿಗೆ ಎಲ್ಲಾ ತಿಳಿಸ ಕೊಡ್ತಿದ್ರಂತ ಈಗ ಅದೊಂದು ಬಾಳ ತೊಂದ್ರೆ ಆಗತ್ತ ಅಂತ ಅನ್ಕೊಂತೀನಿ
ಆಗುತ್ತೆ ಯಾಕಂದ್ರೆ ಬಿ ಕೆ ಪಾಟೀಲು ಒಬ್ಬ ಸಾಮಾನ್ಯ ಯ ಬಾಲ ಡ್ಡಾ ರೀತಿಯ ಅಂದ್ರೆ ಸ್ವಲ್ಪ ಅವ್ರತ್ರ ವ್ಯಕ್ತಿತ್ವ ಅದಾವ ವ್ಯಕ್ತಿತ್ವ ಮನುಷ್ಯ ಇನ್ನೊಬ್ಬರ ಹತ್ರ ತೆಲೆ ಬಾಗುವುದಿಲ್ಲ. ಬಾಗ ಇನ್ನೊಂದ ಯಾರತ್ರನು ಅವ್ರು ಹೋಗದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರ ಗುಣಗಳು ಅವರ ಸ್ವಯಂ ಆಗಿರತಕ್ಕಂತ ಎಲ್ಲಾ ಶಿಸ್ತು ಶಾಂತಿ ಭದ್ರ ಕಾಪಾಡಿಕೊಂಡಿದ್ದಾರೆ ಬಟ್ ಬೇರೆ ಪ್ರಾಧ್ಯಾಪಕರನ್ನು ನೋಡಿದರೆ ಅವರಲ್ಲಿ ಯಾವ ಗುಣಗಳನ್ನು ಕಾಣಿದರೆ ಎಲ್ಲರೂ ಭ್ರಷ್ಟಾವಂತರು ಎಲ್ಲಾರೂ ಅದೃಷ್ಟವಂತರ ಅಂದಬಿಡ್ರಿ ಎಲ್ಲಾ ಭ್ರಷ್ಟಾವಂಂತರು ಇಲ್ಲಿ ಭ್ರಷ್ಟ ಮಾಡೋದಕ್ಕೆ ನಂಬರ್ ಒನ್ ಆಗಿದೆ ಇದು
ಇಲ್ರರಿ ಅವರು ಈಗ ಪ್ರಪಂಚ ಹೆಂಗಿರತ್ತಂಗ ಒಂದ್ಕೇಬೇಕಾಗತ್ರಿ ಈಗ ಅವರಂಗ ಆಗ್ಬೇಕು ಈಗೆಲ್ಲಾ ಪ್ರ ಪಂಚ ಏನಂದ್ರ ಪೂರ ಎಲ್ಲಾ ಲಂಚದ ಮೇಲ್ ನಡಕ್ತೈತಿ ಇವ್ರ ಏನಂತಾರೆ ಅದನ್ನ ಮಾಡ್ಬಾರ್ದಂತ ತರ ಆದ್ರ ಜನ ಅದನ್ನ ಬಿಡಕ್ ತಯಾರಿಲ್ರಿ ಎಲ್ಲಾ ಈಗ ಯಾಕಂದ್ರ ಮಾಡ್ಬಾರ್ದಂತ ಅವ್ರ ಮನಸ್ಸನಿಗೆ ಇರ್ತ್ರಿ ಈಗ ಏನ್ ಮಾಡಕ್ ಬರಲ್ಲ ಸಮಯ ಮಾಡ್ಸಕ ಇದು ಏನಂದ್ರೆ ಈಗ ನಾನೋಬ ಒಂದು ನಾನ ಏನೋ ಒಂದು ಅಧಿಕಾರಿ ನಾ ಅಧಿಕಾರಿಯಾಗಿ ಈಗ ನಾ ಏನಾರ ಹಂಗ ಬಂದಿದ ಅಂದ್ರ ನಾನು ಯಾವವುದೇ ಲಂಚ ತೊಗೋಳಕ್ ಇಷ್ಟ ಪಡಲ್ಲ ಈ ನಾನು ಲಂಚ ಕೊಟ್ಟು ಬಂದಿದ್ದನಿ ಅಂದ್ರ ನಾನು ನ ವಾಪಾಸ್ ನಾ ಆ ರೊಕ್ಕ ಪಡಿಬೇಕಂದ್ರೆ ನಾನು ಲಂಚ ಇಸ್ಕೊಬೇಕತ್ತ ಮತ್ತೆ ನಾವು ಕೊಟ್ಟಿರುವಂತ ಲಂಚ ಸಾಲ ಮಾಡಿಕೊಟ್ಟ ರ್ತಿವಿ ಈಗ ಅದನ್ನ ನಾವು ವಾಪಸ್ ಅವ ತೀರ್ರಿಸಬೇಕಂದ್ರ
ನಾವು
ಮತ್ತೆ ಏನ್ ಮಾಡಕ್ಲ್ಲಾ ನಮ್ಗ ಅದನ್ನ ಪರಿಸ್ಥಿತಿ ತಂದ್ಬಿಡುತ್ತ
ರು ರಹುಲ್ ಅವ ಬ ಶಿವರಾಜ್ಣಿಗರ್ ಸರ್ ಅವರು ವರ್ಗಾವಣೆಗೊಂಡಿದ್ದ ಗೊತ್ತ ಏಕೆಂದ್ರೆ ಅವರು ನಮ್ಮ ವಿದ್ಯಾರ್ಥಗಳಿಗೆ ಬಹಳ ಶಿಷ್ಟ ಶಾಂತಿ ಭದ್ರತೆ ಎಲ್ಲಾ ಕೊಟ್ಟಿದ್ರು ಅವರು ಪ್ರತಿ ಶನಿವಾರ ಮತ್ತು ಪ್ರತಿ ರವಿವಾರ ಶ್ರಮದಾನ ಮತ್ತು ಸ್ವಚ್ಛತೆಯನ್ನು ಕೂಡ ಅವ್ರಿಗೆ ಕೊಟ್ಟಿದ್ರು ಹಮ್ಮಿಕೊಂಡಿದರುರು ಇದರ ಜೊತೆಗೆ ಅವರಿಗೆ ಬಿ ಕೊಡು ಈ ಸಮಾರಂಭ ಕೂಡ ಬಹಳ ಅದ್ದೂರಿಯಾಗಿ ಬಳಿದ್ರು ಅವರ ಧರ್ಮಪತ್ನಿಯೊಂದಿಗೆ ಅವರ ಮಕ್ಕಳೊಂದಿಗೆ ಕರೆಸಿ ನಮ್ಮ ಆ ಬೇದಿಕೆ ಮೇಲೆ ಕರೆಸಿ ಅವರಿಗೆ ಸನ್ಮಾನ ಮುಖಾಂತರ ನಮ್ಮ ಡಾಕ್ಟರ್ ನಮ್ಮ ಡಿ ನ್ ರಾದಂತಾ ನಮ್ಮ ಕಾಲೇಜಿನ ಡೀನ್ ರಾದಂತಾ ಡಾಕ್ಟ ಕುಖಷನೋ ಸರ್ ಮತ್ತೆ ಕನ್ನಡ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಡಾಕ್ಟರ್ ಡಿ ಸರ್ ಮತ್ತೆ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾಗಿ ಡಾಕ್ಟರ್ ಕುಮಾರಸ್ವಾಮಿ ಸರ್ ಮತ್ತೆ ಅವ್ರು ಹಿರಿಯ ಪ್ರಾಧ್ಯಾಪಕರು ಅವ್ರು ಎಲ್ಲಾರೂಕ್ಕಿನ ಮತ್ತೆ ನಮ್ಮ ಬೇಸಾಯಿ ಶಾಸ್ತ್ರದ ಇನ್ನೊಬ್ರು ಪ್ರಧ್ಯಾಪಕರಾಗಿರ ತಕ್ಕಂತಾ ಡಾಕ್ಟರ್ ಶಾಮ್ಯ್ ರಾವ್ ಕುಲಕರ್ಣಿ ಅವರು ಎಲ್ಲರೂ ಅಧ್ಯಕ್ಷ ಸ್ಥಾನವನ್ನು ಇ ಸರ್ ಈ ವಿಜೃಂಭಣೆಯಿಂದ ಕಾರ್ಯನಿರ್ವಹಿಸಿಕೊಟ್ಟು ಅವರನ್ನು ವರ್ಗಾವಣೆ ಮಾಡಿಸಿಬಿಟ್ಟರು
ವರ್ಗಾವಣೆ ಮಾಡ್ಸಿದ್ರಿ ಆದ್ರ ಏನಾಗಿತ್ತ ಅಂದ್ರ ನಾವು ಕಳೆದ ವರ್ಷದ ವಿದ್ಯಾರ್ಥಿಗಳಿದ್ರಲ್ಲಾ
ಮತ್ತೆ ಎಲ್ಲಾರ್ದು ಹಾಸ್ಟೆಲ್ಲ ಏನಾಗಿದೆ ಅಂದ್ರ ಅಲ್ಲಿ ಸ್ವಲ್ಪ ಅವರು ಜಗಳ ಗಿಗಳ ಎಲ್ಲಾ ಮಾಡ್ಕಂದ್ರ ಅಂತ
ಹಾ
ಹ ಅ ಕಡೆ
ಸೋಮ
ಇನ್ನೊಂದು ಕೇಳಿ ರಾಹುಲ್ ಅವ್ರೇ ವಸತಿ ನಿಲಯ ನಮ್ಮಗು ಅವ್ರಿಗೂ ಬೇರೆ ಮಾಡಿಕೊಟ್ಟು ಈಗ ಹೊಸವಾಡನ ಆದಂತ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾರನ್ನೂ ಒಂದೇ ಕಡೆ ಆಗ್ಬೇಕು ಎಲ್ಲಾರೂ ಒಂದೇ ಕಡೆ ಇದ್ರೆ ಸ್ವಲ್ಪು ಬಾಳ ಒಬ್ರಗೊಬ್ರು ಹೋಂದಕಣ ಹೋಗ್ತಾರೆ ಇವಾಗ ಬೇರೆ ಯಾವುದ್ ವಿದ್ಯಾರ್ಥಿ ಏ ಮಾಡ್ತಾ ಇದ್ದಾನ ಅನ್ನೋದು ಅಂತಿಮ ವರ್ಷ ವಿದ್ಯಾರ್ಥಿ ಗೊತ್ತಾದ್ರೆ ಅವ್ರ ಅಂತಿಮ ವರ್ಷ ರು ನಮಕಿನ ಬಾಳ ಅನುಭವ ಉಳ್ಳವರು ಇವ್ರು ಅವ್ರ ಈ ಕಾಲೇಜಿಗೆ ಬಂದು ನಾಲ್ಕು ವರ್ಷಗಳಾಗಿರುತ್ತೆ ಅವ್ರಿಗೆ ಏನನ್ನೋದು ಎಲ್ಲಾ ವಾತಾವರಣಗಳು ಗೊತ್ತ್ಬ ಬಿಟ್ಟಿರತ್ತೆ ಬಟ್ ನಮಗೆಏನ ಗೊತ್ತಾಗಿರೋದಲ್ಲ ಸೊ ಅದಿದ್ರೆ ನಮಗೆ ಗೊ ಆಗಬಹುದು ಅನ್ನೋದ ಬಹಳ ಅವಕಾಶ
ಹಲೋ ಹಲೋ
ಅದೇ ಅದೇ ಅಲ್ಲಿ ಅಂತೆಮ ಅ ಅದೇ ಹಲೋ ಕೇಳಸ್ತಾ ಇದಿ ಹ ಅಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಲ್ಲ ಅವರು ನಾಲ್ಕು ವರ್ಷ ಇಲ್ಲೇ ಓದಿರ್ತಾರೆ ಹೌದ ತಾನೆ
ಹುಂ ಹೌದೌದ್ರಿ ಈಗ ಏನಂದ್ರ ಈಗ ಈ ನಮ್ಮನು ಈಗೆಲ್ಲಾ ಆ ಆ ಕಡೆ ವಸತಿ ನಿಲಯ ಯಕನ್ ಹಾಕಿ ಮತ್ತ ನಮ್ಮ ಬರುವ ನಮ್ ಮುಂದ್ ಬರುವಂತ ಮತ್ತೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಅಲ್ಲೇ ಹಾಕಿ ಅವ್ರಗ ಎಲ್ಲಾ ತರದ ಈ ಹಾಸ್ಟೆಲ್ ನ ಬಂದ್ ಮಾಡಿ ಅ ಮತ್ತೆ ಈ ಹಾಸ್ಟೆಲ್ ಬಂದ್ ಮಾಡದಲಿಂದ ಏನ ಏನಪ್ಪಾ ನಿಮ್ಗ ಲಾಭಗಳಂದ್ರ ಆ ಮತ್ತೆ ಇದು ವಿದ್ಯುತ್ ವಿದ್ಯುತ್
ಎಲ್ಲಾ ಉಳಸ
ಈಗ ಇನ್ನು ಇನ್ನೊಂದು ಕೇಳ ಇಲ್ಲಿ
ಇನ್ನೊಂದು ಕೇಳ ಇಲ್ಲಿ ಯಾಕಂದ್ರೆ ಅದು ಅದೇ ತಕ್ಕಂತೆ ನಮಗೂ ಅಮೌಂಟ್ ಶುಲ್ಕವನ್ನು ಪಾವತಿಸ್ತಾ ಇದ್ದಾರೆ ಶುಲ್ಕವನ್ನು ಪ್ರ ಶು ಪ್ರತಿ ಶುಲ್ಕ ನೂರೈವತ್ ರೂಪಾಯಿ ನಾವು ರೂಮ್ ಬಾಡ್ಗೆನೆ ಕಟ್ತಿದೀವಿ ಮತ್ತೆ ನಾವು ಕರೆಂಟ್ ಇದು ವಿದ್ಯುತ್ ಬಿಲ್ ಒಂದ್ ಕಡ್ತಾ ಇದೀರಿ ನೀವೇನಾರು ಬಿಲ್ಲನ್ ಕಟ್ತಾ ಇದಿರಿ. ಎಲ್ಲಾ ತರದ ಶುಲ್ಕವನ್ನು ಈ ಸರ್ಕಾರ ತೆಗೆದುಕೊಳ್ಳುತ್ತೆ ಆದ್ರೆ ಅವರು ತಮ್ಮ ಏನಿರುತ್ತೆ ಏನೊ ತಮ್ಮ ತೆರೆಲೀ ಆದರ್ ಮುಖಾಂತರ ಅವ್ರ್ ಓ ತಾಯಿದ್ದಾರೆ ಅದು ಎಲ್ಲ ಅದು ಎಲ್ಲಾ ನಮ್ಮ ಭ್ರಮೆ ನಾವು ತಿಳಿದುಕೊಳ್ಲೋದ್ ಒಂದ್ ಸೇಫ್ ನಾವು ಕಿರಿಯರು ನಮುಗ್ ಕಿರಿಯ ಬುದ್ಧಿನೇ ಇತ್ತೆ ಅವರು ಹಿರಿಯರು ತಮ್ಮ ಹಿರಿಯ ಬುದ್ಧಿನೇ ಉ ಉಪಯೋಗ್ಸಿರ್ತಾರೆ ಸೊ ನಮ್ಗೂ ಅವ್ರ್ ಗೂ ಭಾಳ ವ್ಯತ್ಯಾಸ ಇರುತ್ತೆ ಸೊ ನೀವ್ ಯ ಯಾವ್ದಕ್ಕೂ ಅವ್ರ್ ಗೂ ನಮಗೂ ನೀನ್ ಮಾಡ ಸಮಾನತೆಯನ್ನು ಕೊಡಿಸಬೇಡ್ರಿ ಇನ್ನೊಂದು ಕೇಳಿ ಇಲ್ಲಿ ರಾಹುಲ್ ಅವರೇ ಮತ್ತೆ ನೀವು ಅಂಜನಾದ್ರಿಗ್ ಹೋಗಿದ್ರಾ?
ಹಾಂ ಹೋಗಿದ್ವಿ ರೀ ನಾನು ಪ್ರತಿ ವಾರಕ್ಕೊಮ್ಮೆ ಹೋಗ್ ತಿರ್ತೀನಿ ಅಲ್ಲಿ ನಮ್ಮ ಊರಿಂದ ಅದು ಬರೆ ಒಂದು ಮೂವತ್ತು ಕಿಲೋ ಮೂವತ್ತು ಕಿಲೋಮೀಟರ್ ಅಷ್ಟ ಆಗುತ್ತ ನಾವ್ ಪ್ರತಿ ವಾರ ಮೂರು ಮೂರು ಆಂಜನೇನ್ ಮಾಲೆ ದರ್ಸಿದ್ದೆ
ನಾ ಇನ್ನೊಂದು ಕೇಳಿ ನೀವು ಅಂಜನಾದ್ರಿ ಬೆಟ್ಟ ಹೋಗುವುದರಿಂದ ಅಲ್ಲಿ ನೀವು ಇನ್ನೊಂದು ಐತಿಹಾಸಿಕ ಸ ಸ್ಥಳ ಹಂಪಿ ಕಮಲಾಪುರ ಮೃಗಾಲಯ ಅಂತ ಮಾಡಿದ್ದಾರೆ. ಅಲ್ಲಿ ಕಮಲಾಪುರ ಮು ಮೃಗಾಲಯದಲ್ಲಿ ಸಿಂಹಗಳು ಇದ್ದಾವೆ ಚಿರತೆಗಳು ಇದ್ದಾವೆ ನರಿಗಳು ಇದವೆ ಕಾಡು ಆನೆಗಳು ಇದ್ದಾವೆ ಒಂಟೆಗಳು ಇದಾವೆ ನಾನಾ ತರ ಮೃಗಗಳು ಸಮ ಬಂಧ ಪಟ್ಟ ಎಲ್ಲಾ ಪ್ರಾಣಿಗಳು ಇದಾವೆ ನೀವ್ ಒಂದ್ಸತಿ ವೀಕ್ಷಣೆ ಮಾಡ್ಬೇಕಲ್ ಹೋಗಿ. ನೀವು ವೀಕ್ಷಣೆ ಮಾಡಲ್ಲ ಯಾಕಂದ್ರೆ ಈ ಪಶ್ಚಿಮ ಹತ್ತಿರವಿರುವ ಐತಿಹಾಸಿಕ ಸ್ಥಳ ನೀವಿಷ್ ಮಾಡಿ ನಂತರ ನೀವು ಹೊರ ಪ್ರದೇಶಕ್ಕೆ ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ವೀಕ್ಷಣೆ ಮಾಡಿ.
ನಾವು ಎಲ್ಲಾ ಮುಗಸಿವ್ರಿ ಅವಣ ಈಗಲ್ಲ ಆಲೆ
ತಾವು ಸ್ವಲ್ಪ ನೀವು ಮೂರ್ಖತನವನ್ನು ಉಪಯೋಗ್ಸ್ತೀರಿ ಯಾವಾಗ್ಲೂ ಮೂರ್ಖತನ ಉಪಯೋಗಿಸಬಾರ್ದು ಇದು ಯಾವ್ದಂತಾರಲ್ಲ ತೇತ್ರಾಯುಗ ಕಲಿಯುಗ ತೇತ್ರಾಯುಗ ಕಲಿಯುಗದಲ್ಲಿ ಶಿವ ಹೇಗೆ ಶಿಕ್ಷೆ ಕೊಡ್ತಾನ್ ನೋಡು ಅದೇ ತರ ಶಿಕ್ಷೆ ಅನುಭವಸ್ಬೇಕಾಗತ್ತೆ ನೀವು ಸ್ವಲ್ಪ ಹಸನ್ಮುಖಿಯಾಗಿರ್ಬಾಡ್ರಿ. ಸ್ವಲ್ಪ ನೀಟಾಗಿ ನಿಮ್ ವ್ಯಸನೆ ಮಾಡ್ರಿ ಹಸನ್ಮುಖಿ ಆಗಿರ್ಬಾದ್ ಯಾವತ್ತು.
ಸಾಕ್ರಿ ನೀವು ಸ್ವಲ್ಪ ಸುಮ್ನೆ ಆಗ್ರಿ ನಾವು ಎಲ್ಲಾ ಮಾತಾಡ್ತಿವಂತ. ನಾವು ಎಲ್ಲಾ ಐದ್ ವರ್ಷ ಆತ್ರಿ ಅದು ಓಪನಿಂಗ ಫಸ್ಟ್ ಅದು ಚಾಲು ಆದಾಗನ ನಾವೆಲ್ಲಾ ಹೋಗಿ ಒಂದ ನಾಕ್ ಕೈಸಲ ಹೋಗಿನ್ನೂ ಹುಲಿಗಿಲಿ ಏನು ತಂದಿದ್ದಿಲ್ಲ ಈ ಹುಲಿ ತಂದು ಈಗಿನ್ನೂ ಒಂದು ಒಂದ್ ತಿಂಗಳ ಒಂದು ವರ್ಷ ಆತಷ್ಟ ಎಲ್ಲ ಅವಾಗಿನ್ನೂ ಅದು ಕಟ್ಟಡ ಕ ಕಾರ್ಯ ಒಳಗಿತ್ತು ಈಗೆಲ್ಲಾ ಕಾರ್ ಯ ಮುಗಿದ್ ಹೋಗೈತಿ ಈಗ ಅದು ಎಲ್ಲ ಬೆಳಕಿಗ್ ಬಂತು ಅಂಜನಾದ್ರಿ ಬೆಟ್ಟನು ಎಲ್ಲಾ ಅವಾಗಿಂದಾನು ಒಂದು ಹದಿನೈದ್ ವರ್ಷದಿಂದಾನ ನಾವು ಅಲ್ಲಿ ಹೋಗ್ ತಿದ್ದೀವಿ ಆದ್ರ ಅದು ಬೆಳಕಿಗ್ ಬಂದಿದ್ದು ಈಗೊಂದು ಎಂಟ್ ವರ್ಷ ಆತು ಯಾಕಂದ್ರ ನರೇಂದ್ರ ಮೋದಿ ಅವರ ತಾಯಿ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಅವಾಗ್ಲಿಂದ ಅದು ಜನುಕ್ಕ ಪರಿಚಯ ಆತು ಅವಾಗ್ಲಿಂದ ಅಲ್ಲಿಗೆ ಜನ ಬರಕ ಹೋಗದು ಎಲ್ಲಾ ಪ್ರಾರಂಭ ಮಾಡಿದ್ರು ಮತ್ತ ಅದು ಅವಾಗಲಿಂದ ಜನರ್ ಬೆಳಕಿಗ್ ಬರಕ ಕಾರಣ ಆತ್ರಿ.
ಇನ್ನೊಂದು ಕೇಳಿಲ್ಲಿ ನೀವು ಹಂಪಿ ಹಂ ಹಂಪಿಯಲ್ಲಿ ಹೋಗಿರ್ತಕ್ಕಂತ ಕಲ್ಲಿನ ರಥ ನೋಡ್ರಿ ಅಲ್ಲಿರು ವಿಜಯನಗರ ಸಾಮ್ರಾಜ್ ಅವರು ಆಳ್ವಿಕೆ ಮಾಡಿದ್ದು. ಅಂದ್ರ ಐತಿಹಾಸಿಕವನ್ನು ನೀವು ತಿಳ್ಕೋಬೇಕು ಯಾಕಂದ್ರ ನಿಮ್ಮ ಶಕ್
ಶಿಕ್ಷಣದಲ್ಲಿ ಮತ್ತೆ ಮು ಅಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ನೀವು ಉತ್ತರಿಸಕ್ಕಲ್ಲ ನಿಮ್ಗೆ ಬಹಳ ಹೆಚ್ಚು ಅಂಕಗಳನ್ನು ಪಡಿಯೋಕ್ಕ್ ಹೌದತಾನೆ
ಹೌದೌದ್ರಿ ಈಗ ಏನಂದ್ರೆ ತಿನು ನಮ್ಮ ಮನೆ ದೇವ್ರ ಅದು ನಮ್ಮ ಮನೆ ದೇವ್ರ ಅದು ನಾವು ಅಲ್ಲಿಗೇನು ಹೋಗ್ತಾ ಇರ್ತೀವಿ. ಅಲ್ಲಿಗೂ ನಮ್ಮ ಸಮಯ ಸಿಕ್ಕಾಗೆಲ್ಲ ಹೋಗ್ತೀವಿ ಮತ್ತೆ ದೇವ್ರಿಗೆ ಇವತ್ತುನು ನಮ್ಮ ಮನೆಯವರೆಲ್ಲಾ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಇವತ್ತು ಹೋಗಿ ದರ್ಶನ ಮಾಡ್ಕೊಂಡು ಹ ಇವತ್ತು ನಾಲ್ಕ್ ಗಂಟೆಗೆ ಮನೆಗ್ ಹೋಗಿದ್ದೀನಿ ಅಂತ್ ನಂಗ ಕರೆ ಮಾಡಿದ್ರು ನಾನು ಕೂಡ ಅದಕ್ಕ ಹೋಗ್ಬೇಕಂತ ಮಾಡ್ ಮಾಡವಿ ನಾವು ಇಲ್ಲಿಂದ ಅ ಇಲ್ಲಿಂದಾನ ಇಲ್ಲಿಂದನ ನಾವು ಒಂದ್ಸಲ ಹೋಗಮ್ಮ ಹಾ ಹೇಳ್ರಿ ಬಾಸ್
ಇನ್ನು ಇನ್ನೊಂದು ಕೇಳಿ ಇಲ್ಲಿ ಇ ಇನ್ನೊಂದು ಕೇಳಿ ಇಲ್ಲಿ ಅಲ್ಲಿ ಹುಲಗಿ ದೇವಸ್ ಹುಲಗಿ ಅಮ್ಮ ದೇವಸ್ಥಾನ ಅಂತದ ಪ್ರಸಿದ್ಧ ಆರಾಧ್ಯ ದೇವಿ ದೇವ್ ಬ ಅಲ್ಲಿ ಬಹಳ ಜನರು ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ. ಸುಮಾರು ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇನ್ನೊಂದ ಏನಂದ್ರೆ ಅಗೆಮಣಿವೆ ಅಂತ ಬರುತ್ತೆ ಮೇ ತಿಂಗಳಲ್ಲಿ ಅವಾಗ ಉಲಿಯಮ್ಮ ದೇವಿ ಜಾತ್ರೆ ಸತತ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ರಥೋತ್ಸವ ಮತ್ತೆ ಎಲ್ಲ ಅಲ್ಲಿ ಇರ್ತಕ್ಕಂತ ಎಮ್ ಸಂಸದರು ಎಲ್ಲರೂ ಬರ್ತಾರೆ ಹೌದಾ. ಹೌದ ರೀ ಅದು ಕಡ
ನಮ್ಮ ಮನೆಯ್ ನಯವು ಅಲ್ಲಿಗೂ ಹೋಗವಿ ಮತ್ತ ಪ್ರಾಣಿಗಳನ್ನ ಬಲಿ ಕೊಟ್ಟು ಪೂಜೆ ಮಾಡ್ ಕೊಂಡು ಎಲ್ಲಾ ಬಂದಂತ ಭಕ್ತಾದಿಗಳೆಲ್ಲ ಎಲ್ಲಾ ಪ್ರಸಾದ ಮಾಡ್ಸಿ ನಾವ್ ಅಲ್ಲೇ ಒಂದಿನ ಹೊಸ್ ವಸತಿ ಮಾಡ ಎಲ್ಲೇ ಒಂದು ದಿನ ಅಹ ವಸತಿ ತಗೊಂಡು ಅಲ್ಲೇ ನಾವು ಇದ್ದು ಎಲ್ಲಾ ದೇವಿ ಆರಾಧನೆ ಮಾಡಿ ಪೂಜೆ ಪುನಸ್ಕಾರ ಮುಗಿಸಕೊಂಡು ಆಹ ಒಂದು ನಾಲ್ಕ್ ದಿನ ಹ ಇದ್ದು ಎಲ್ಲಾ ಜಾತ್ರೆಗಿತ್ರೆ ಮುಗಿಸ್ ಕೊಂಡು ಬರ್ತವ್ರಿ ನಾವು ಪ್ರತಿ ಸಲ ಹೋಗ್ತಿವಿ ಇವೆಲ್ಲಾ ನಮ್ಮ ಸು ತ್ತಮುತ್ತ ಪ್ರದೇಶ ಅದರಿಂದ ನಮಗೆಲ್ಲಾ ಬಹಳ ಆದವು ಆ ಮತ್ತೆ ನಿಮ್ ಕಡೆ ಎಲ್ಲಾ ಏನು
ಇವದು ಕೊಪ್ಪಳ ಅವರುತ್ತಾನೆ ಅಲ್ಲಿ ಗವಿಸಿದೇಶ್ವರ ಮಠ ಬಹಳ ಐತಿಹಾಸಿಕವಾಗಿದೆ ಅಲ್ಲಿ ಶ್ರೀ ಗವಿಸಿದೇಶ್ವರ ಮಠ ಜಾತ್ಗೆ ನಾವು ಪ್ರ ತಿ ವರ್ಷ ಬರ್ತೀವಿ ಅಲ್ಲಿ ಗವಿಸಿದ್ದೇಶ್ವರ ಮಠದಲ್ಲಿ ಬಹಳ ಪ್ರತಿ ವರ್ಷದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಲ್ಲಿ ಲಕ್ಷಾಂತರ ಜನರು ಕೂಡಿ ಬಂದಿರ್ ತ್ತಾರೆ ಅಲ್ಲಿ ನಾನಾ ತರ ವಿವಿಧ ಬದೆಗಳು ಸಿಹಿ ಪದಾರ್ಥಗಳು ಕೂಡ ಹೊಂದಿರ್ತವೆ ಹೌದು ತಾನೆ
ಹೌದೌದ್ರಿ ಎಲ್ಲಾ ಐದು ಸಾವಿರ ಮಿರ್ ಚಿ ಐವತ್ತು ಸಾವಿರ ಕೆಜಿ ಐವತ್ತು ಸಾವಿರ ಕೆಜಿ ಇದ್ ದು ಮಾಡ್ಸಿದ್ರು ಏನಂದ್ರ ಉಂಡಿ ಮಾಡ್ಸಿದ್ರು
ನನ್ ನನ್ನ ಮಾಡಗಳು ಸರ್
ಹ